ನಮ್ಮ ಏನ್ ಮಾಡ್ತಾ ಇದ್ದೀರಾ ನಾವು ಸೆಮಿನಾರ್ ಹಲ್ಲೆ ಬಂದು್ ಕೂತಿದ್ದೀವಿ
ಚೆನ್ನಾಗಿದ್ದೀರಾ ಏನ್ ಹ ಚೆನ್ನಾಗಿದೀವಿ ಏನ್ ಫಂಕ್ಷನ್ ಇವತ್ತು ನಿಮ್
ಅದೇ ಡ್ರಗ್ಸ್ ಗಳ ಬಗ್ಗೆ ಎಲ್ಲ ಏನಾವ ಹೇಳ್ತೀವಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಹ ಹೌದು ಮತ್ತ ಇನ್ನ ಏನಿಲ್ಲ ಮತ್ತ ಇನ್ ಏನಿಲ್ಲ ಎಲ್ಲ ಇನ್ನ ಎಲ್ಲಾ ನೀವ್ ತಿಂದ್ರಾ
ಹ್ಮ್ ಇನ್ನುೂ ಇಲ್ಲ ನಾೂ ತಿಂದಿಲ್ಲ ಇವತ್ತು ನಮ ಪಿಜಿಲಿ ಉಪ್ಪ ಹಾಕಿದ್ರ ಮೋಸ್ಟ್ಲಿ ಎಲ್ಲಾ ಪೀಸಗಳಲ್ಲೂ ಮಂಗಳವಾರ ಉಪ್ಪ ಮಾಡ ತ್ತರ ಮತ್ತೆ ಇನೇನ್ ವಿಶೇಷ ನಮ್ಮ ನಮ್ಮ್ ಕಾಲೇಜಲ್ಲೂ ಏನೋ ಸೆಮಿನಾರ್ ಅಲ್ಲ ಏನೋ ಮಾಡಿಸತಾವ ಆ ಹೌದು ಏನ್ ನಮ್ಗೆ ಇಂಟ್ರೆಸ್ೇ ಇಲ್ಲ ಆದ್ೂ ಕರ್ಕೊ ಬಂದ್ರು ನಮ್ಗೆಳೆಯರು ಏನ್ ಮಾಡಣ
ಗೆಳೆಯರ್ ಕರದ್ರೆ ಹೋಗ್ಬೇಕಮ್ಮ
ಹ ಅದಿಕ್ಕೆ ಬಂದ್ವಿ ಇಲ್ಲಾಂದ್ರೆ ಬರ್ತಾ ಇದ್ಲಿಲ್ಲ
ಒಳ್ಳೇದು ಒಳ್ಳೇದು
ಮತ್ತ ಹೇಳ್ಬೇಕ ನೀವೇ ಏನಿಲ್ಲ ಏನೋ ಫಂಕ್ಷನ್ ಸ್ಟಾರ್ಟ್ ಮಾಡದ್ರು
ಹ ಏನೋ ನಾ ಕಾಲೇಜಲ್ಲಿ ಹೇಳ್ತ
ಹೌದಾ ನಮ್ಗೂನೆ ಇತ್ತು ಬ್ಲಡ್ ದಾನ ಮಾಡೋದು ರಕ್ತ ನಮಗೆ ಬ್ಡ್ ಇಲ್ಲ ಗುರು ಎಲ್ ದಾನ ಮಾಡದು
ಹ ಬ್ಲಡ್ದ ಅರಂಗ್ ತಿನ್ಬೇಕಮ್ಮ ಹೆ ಹೆ ಹೆ ಈ ಅವ ಚ ತಿನ್ನಿ ಟೀಚರ್ ಮಾಡ್ಲಿಲ್ಲ ಅಂದ್ರೆ ಹೋಗ ಆಚೆ ತಿನ್ ಸಂಪಾದನೆ ಮಾಡಿ ತಿಂಡಿ
ಹ
ಕೋಂ ಎ್ಲೋಂಗ್ ಅದೆೆಡ್ ದ್ ಸ್ಟೋ ಇಸ್ ಹೌ ಇದಾ ಒ ಮನಲ್ಲ ಅದೇ ಇತಾರೆ ಏನ್ ಮಾಡಕ್ಕಗಲ್ಲ ಕಾಪಾಡ್ಕೊಳ್ಳಿ ನೀವು ಬೇರೆ ಬ್ಲಡ್ ಇಲ್ಲ ಅಂತಿದ್ದೀರಾ ಬರ್ಸ್ಕೊಳ್ಳಿ ಇಂಟರ್ನ್ಯಾಲ್ ನ್ನೇನ್ ವಿಶೇಷನಿಲ್ಲ ಈಗ ಹೋಗಿ ಊಟ ್ಟ್ ಲ್ಲೂ ಕೂಡ ಅದೇ ನಡೀತಾ ಇದೆ
ಹಾ
ನು ಪ್ರೊಡಕ್ಷಡಿಸ್ಟ್ರಿಬ್ಯೂಷ ಪಂಡ ಹ ಒಳ್ಳದು ಒಳ್ಳದು ಹೋಗಿ ಒಳ್ಳೆದ ನ ನಸ್ಗಸ್ಟ್ ಇ್ರ ಚೆನ ಚಿ ಗುಜರತ ಜ ಗುಜವಾ ಇಸ ಒ ಬಟ ಚ ಗವ ತಿನ್್ರಾ ಸಿಿಂಟ್ ಟ್ರಾನ್ಸ್ರ್ನ್ ಸ್ ಕೊಡ ಪ್ರ ಪ್ರ ಲ ಬ ೂಜ್ಾಸ್ ಅ ಲ ಲ್ಲ ಹೇಳಿ ಹೇಳ ಏನ್ ಮಾಡ್ತಾ್ದೀರಾ ನೀವ ನ್ ಹತಿದೀರ ನ ಮೆಗುಲಷನ್ಸ್ ನಾವು ನೋಡ್ತಾ ಇದ್ದೀವಿ ಹ
ಮ
ದೆ ಏನ್ ಮಾಡ್ತಿದಿದ್ದಾರೆ ಏನ್ ಮಾಡ್ತಾ ಆ್ತಿಲ್ಲ
ಏನಿಲ್ಲ ನಮ್ ಕಾಲೇಜಲ್ಲಿ ಸಿಬೇಟ್ ಕುಡಿಬಾರ್ದು ಏನ್ ಕುಡಿಬಾರ್ದು ಅಂತ ಎೇಳ್ತವ್ರೆ ಹ ಸೇದದು ಗ ಅದೇನ್ ಗೊತ್ತಾ ಆ ಕಡೆ ಮಾಡತ
ಹ
ಏನಂದ್ರೆ ಇವರು ನ ನಮ್ಮ ಹ ಸೀನಿಯರ್ಸ್ ಇದ್ದಾರೆ ಊರೇ ಸೀಗ್ಡೆ ಚೇರ್ತಿರ್ತಾರೆ ಪಾಪಾ ಅವ್ರನ್ನ ಕರ್ಕೊ ಅವ್ರನ ಕರ್ಕೋದೆೇ ನಮ್ನ ಕರ್ಕೊಂಡೋಗ್ರ ನಾವ್ ಸಿಗ್ರೇಟ್ ಅ ಏನು ಇಲ್ಲ ನಮ್ಗೇನು ಅ ಅಭ್ಯಾಸನ ಇಲ್ಲ ಹ್ಮ ಇಲ್ಲ ಅಬ್ಬ ಅಂತ ಅಪ್ಯಾಸರಲಿಲ್ಲ ಇಲ್ಲ ನಮ್ಗೆ ಹ್ಮ್ ಹ್ಮ್ ನಮ್ ಕೊಡ್ತಲ್ಲ ಒಬ್ಬನ ಕುತ್ತಾರೆ ನಮ್ಮ ಪಕ್ಕದಲ್ಲಿ ಯಾರೋ ಒಬ್ಬನ್ನ ಕೂತಿದಾರ ನಾನು ಬೆಂಚಿ ಮೇಲೆ ಕೈ ಹಾಕಷ್ಟ ಅವರು ಅವ್ರರು ಗೆಳೆಯ ಇರಲ್ಲ ಕೈ ಏ ಅಂತವ್ರೆ ಪಾಪ ಅವರು ನಂಗೆ ಕೈ ಬೆಂಚ್ ಮೇಲೆ ಕೈ ಆಗ್ತಿದೀನಿ ಅದಕ್ಕೆ ನೀೇನ್ ವಿಶೇಷ ಮತ್ತ ಇನ್ನೇನ್ ವಿಶೇಷ ಹ್ಮ್ ಹ
ಹ ಬಿಟ್ಟಿದಿದ್ದಾರೆ ಒನ್ ಹಾಡಡ ಕೇಡ ನಂಗೆ ಹ
ಅದು ಬಿಸಿರುೋ ಬಂಡಿ ಅದು ಬಿಸಿ ನಮ ಸೀನಿಯರ್ ಬರ್ತ ಅವನ ಅವನ್ಗ ಏನ್ ಕೆಲ್ಸನೇ ಇರಲ್ಲ ಬೇರೆ ಯಾವಾಗ ತಾನೇ ಇರ್ತೆ ಪಾಪ ಸಿಗರೆಟ್ಸ್ದೋದು ಕುಡಿಯೋದು ಅವ್ಿಗೆ ಅದಕ್ಕೆ ಅವ್ಿಗೆ ಅವೇರ್ನೆಸ್ಡ್ತಾರೆ ಮುಸ್ಲಿ ಹ ನ ಜೊತೆ ಎಲ್ಲ ಮಾತಾಡದ ಮಾತಾಡ್ಕ ಹೋಗಲ್ಲ ಹ್ಮ್ ಅವ್ರಷ್ಟು ತುಂಬಾ ಒಳ್ಳೆಯವ್ಾಗಿದಾರಂತೆ ಅದಕ್ಕೆ ಮಾತಾಡ್ಸಲ್ಲ
ಅವ್ನು ಅಡ್ಡನೇ ನಿತ್ೊಂಡು ನಮಗಗ್ ಬಂದಿ ಮುಂದೆನೆ ಅಡ್ಡ ನಿಂತ್ಕೊಂಬ ಬಿಟ್ಟಿದ್ದಾನೆ ಇತಿ
ಹೌದಾ ನನ್ ಕೆಲ್ಸ ಎಲ್ವಾ ಅಂತ ಕೇಳಿ
ಏ ದುಡ್ಡ್ ಹೋಯ್ತು
ಹಲೋ
ಹಲೋ ನೀನು ಮತ್ತೆ ಏನ್ ಸಮಾಚಾರ ಇವಾಗ ಹೋಗ್ ಮಾಡ್ಬೇಕಕ್ ನಮ್ ಪಿ ಜ ಏನ್ ಮಾಡಿರ್ತರ
ಹೌದು ನಾನು ಹೋಗ್ಬೇಕು ಪಿಜಿಲಿ ಚೆನ್ನಾಗೆ ಮಾಡಿ
ಏನ್ ಮಾಡಾಣ
ಏನ್ ಮಾಡೋಣ ಚೆನ್ನಾಗಿರಲ್ಲ ಊಟ ತಿನ್ಲೇ ಬೇಕು ಬೇರೆ ಆಪ್ಷನ್ ಇಲ್ಲ
ಅಯ್ಯೋ ಹ್ಮ ಅಂಗಂತು ಇಷ್ಟಾನೇ
ಕಾಣಸಲ
ಪರ್ವ ಏನ್ ವಿಶೇಷ
ನನ್ಗೊಂದ್ ಕೊಡು ನನ್ ಫ್ರೆಂಡು ನನ್ ಫ್ರೆಂಡ್ ಬ್ಲೂಟೂತ್ ಬಂದಿದ್ದೀನಿ ಅಂತಿದ್ದಾಳೆ ನನ್ಗೊಂದ್ ಕೊಡುುವ ಅಂತ ನಾನನ್ ಕೇಳ್ತಾ ಇದ್ದೀನಿ ನಾನು ಒಂದ್ ಕಿವಿ ಕಿಡ್ಕೊಂಡ್ ಹಾಡ್ ಕೇಳುವ ಅಂತ
ಹೋಹೊ ಹಂಗ
ಆದ್ರೆ ಅವಳು ಹಾಡು ಕೇಳ್ತಿಲ್ಲ ವೀಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾಳೆ ಯಾರ್ಜತೆನೋ
ಮೋಸ್ಟ್ಲಿ ಹಲ್ಲವಗಲ್ಲನ
ಹೌದು ಮಾತಾಡ್ತಿರ್ಬೋದು ಹ್ಮ
ಮತ್ತೆ ಇನೇನ್ ವಿಶೇಷ ಇವತ್ತು ನಮ ಕಾಲೇಜಲ್ಲಿ ಬಾಡಿ ಚೆಕಪ್ ಮಾಡ್ಸ್ತಾ ಇದ್ದಾರಂತೆ ಹೋಗ್ಬೇಕು ಮಾಡಿಸಬೇಕು
ಹುಷಾರ್ ತಪ್ಪತಿರ್ತಿರಲ್ಲ ನೀವು ನಿಮ್ಗೆ
ಹ್ಮ್ ಇವಾಗ ಹುಷಾರಾಗೆ ಇದೀನಿ
ಹ್ಮ್ ಮತ್ತೆ ನೆನ್ನೆ ತಾನೆ ಹುಷಾರಿಲ್ಲಾ ಅಂತ ಇದ್ರ
ನೆನ್ನೆ ಹುಷಾರಿರ್ಲಿಲ್ಲಾ ಇವಾಗ ಹುಷಾರಾಗೆ ಇದ್ದೀನಿ
ಹೌದಾ ಹೌದು ಒಳ್ಳೇದು ಒಳ್ಳೇದು ಇನ್ನ ಇನ್ನ ಬೇಗ ಹುಷಾರಾಗಿ ಬಂದ ನಮ್ಸೀನಿಯರ್ ಬಂದ ಬಂದ ಬೈಯ್ಯಕ್ಕೆ ಬತ್ತಾನೆ ಯಾಕ ತ್ತ ಬತ್ತಾವ್ನೆ
ಅವ್ನ್ಗೆ ಏನ್ ಕೆಲ್ಸ ಇರಲ್ಲ ಅನ್ಸತೆ ಬಿಡು ಸೀನಿಯರ್ಗೆ
ಅದು ಬಾನ
ಬೇರ ಬೇ ಹ್ಮ್ ಹೌದಾ
ೌ ಯ ಡಬಂ್ ಮಾಡತಾನೆ ಅವನೇ ಕಾಲೇಜ್ ಓನರ್ ತರ ಬಿಹೇವ್ ಮಾಡ್ತಾನೆ ಎ ಗೊತ್ತಿಲ್ಲ ಅವನ್ ಕಾಲೇಜ್ ಓನರ್ ಆಗ್ಬಿಟ್ಟಿದ್ರೆ ಇನ್ನ ಅವ್ನನ ಹಿಡಿಯೋದಕ್ಕೆ ಆಗ್ತಾ ಯಾವಾಗ ನೋಡಿದ್ರುನ ಬೈತರ್ತ ಅವ್ದ ಅನ್ಕೊಂಡಬಿಟ್ಟು ಅನ್ನೋಂಗಿದಂಗಗೆ ಆಡ್ತಾನೆ ಹೌದು ಇನ್ಥವ್ರಲ್ಲಾ ಸೀನಿಯರ್ಸ್ ಆಗೋದ್ಕಿಂತ ಸುಮ್ನೆ ಇರೋದ ಬ ಷ್ಟ ನಮ್ಮ ಲ್ಲ ಅಂತೂ ಇಲ್ಲಿ ಓದಿರೋರ್ಗೆನೆ ಕೆಲ್ಸ ಕೊಟ್ಕೊಂಡ್ ಕೆಲ್ಸಾ ಕೊಟ್ಕೊಂಡ್ ಕುೂತ್ಕೂಂತಾರೆ ಅದೇನ್ತ ಮಾಡ್ತಾರ ಸರಿ ಬಿಡಿ ಇನ್ನೊಂದ್ಸತಿ ಯಾವಾಗಾದ್ರೂ ಮಾತಾಡೋಣ ಈಗ ನಂಗೆ ಬೈತಾರೆ ಆಯ್ತು ಆಯ್ತು ಧನ್ಯವಾದಗಳು ಹ